ಹಲೋ ಹಾ ಏನ್ ಮಾಡತರಿ
ಏನು ಇಲ್ಲ ನೋಡು ಮಲ್ಕೊಂಡಿದ್ದ್ವಿ ಹ್ಮ್
ಏನದಸೌಂಡ್
ಇದು ಗಾಳಿ
ಗಾಳಿ ಗಾಳಿ ಇಲ್ಲಾರದಾಗ ಬಾ ಹಾ ಹಾ ಈಗ ಕೆ ಊಟತ್ತ
ನಿಮ್ದು
ನಮ್ದೂ ಆಯ್ತು ನೋಡು ಊಟ ಆತು ಇಲ್ಲೇ ಹೊರಗಡೆ ಇದ್ದೆ ಸ್ವಲ್ಪ ಹ್ಮ್ ಏನ್ ಊರಿಗೆ ಹೋಗಿದ್ದಲ್ಲ ಯಾವಾಗ ಬರ್ತಿ
ಇನ್ನೇ ಇಲ್ಲೇ ಇದ್ದೀ ನೋಡ ಅಮ್ಮಮಗನ್ಯಾಗ
ಹೌದಾ ಮುನ್ ಮನ್ಾಗದಿರ ಏನಕ್ ಎದಕ್ ಹೋಗಿದ್ದ್ಯಲ್ಲ
ಒಂದಮ್ಮಿ ಪೂಜೆ ಇತ್ತಾ ದೇವ್ರದು
ಹ್
ತಿಲೆಕಮ್ಮ ಅಂತ ಹೇಳಿ
ಯಾಯಾಮ ಯಾಅಮ್ಮ
ಪಿಲೈಕಮ್ಮ ಪಿಲೈಕಮ್ಮ
ಹ್ಮ್ ಹಾ್ ಹಾ ಹಾ
ಮಳೆ ಬರ್ಲಾರಕ್ಕೆ ವಾರ ವಾರ ಹಿಡದಿದ್ರು ವಾರ ಸೋಮವಾರ ಮಂಗಳವಾರ ಅಂತೇಳಿ ವಾರ ಮಾಡ್ತಾರ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಆ ವಾರ ಮಾಡಿದಾಗ ಅದನ್ನು ಪೂಜೆ ಮಾಡಿದ್ರು ನಿನ್ನೆ
ಹ್ಮ್ ಹ್ಮ್ ಹ್ಮ್
ಅದಕ್ಕ ಬಂದಿದ್ದೆ
ಹೆಂಗ್ ಮಾಡ್ತಾರದು ಪೂಜೆ
ಅಂದ್ರ ಮನಿ ಪ ಎರಡು ವಾರ ಇಡತಿದ್ರ ಮಂಗಳವಾರ ಒಂದ್ ವಾರ ಮಾಡಿದ್ರ ಮೊನ್ನೆ ಶುಕ್ರವಾರ ಒಂದು ಇತ್ತು ನಿನ್ನೆ ಮಂಗಳವಾರ ಮುಗಸಿದ್ರಲ್ಲ ಅದನ್ನ
ಹಾ ಅಂದ್ರ ಶುಕ್ರವಾರ ಮಂಗ್ಳವಾರ ಎರಡು ವಾರ ಹಿಡ್ತಾರನ ವಾರ ವಾರ ಹಿಡ್ದಾಗ ಏನ್ ಮಾಡ್ತಾರ
ಮನಿ ಮನಿ ಮನಿ ಮನಿ ಹೋಗಿ ಪಟ್ಟಿ ಇಸ್ಕೊಂತಾರ ಅವ್ರ ಕೈಲೆ ಎಷ್ಟ ಎಷ್ಟ ಆಗ್ತದೆ ಅಷ್ಟು ಕೊಡ್ಬೇಕು ಹ್ಮ್ ನೂರೇ ಆಲಿ ಐವತ್ತೇ ಆಲಿ ಎರಡು ನೂರ ಆಲಿ ಎಷ್ಟರ ಅಲಿ ಪಟ್ಟಿ ಎತ್ತಿ ಉಡೆಕ್ಕಿ ಹಾಕಸ್ಕೊಂತಾರ ಉಡೆಕ್ಕಿ ಅಂದ್ರೆ ಹ ಇಲ್ಲ ಗಂಡ ಮಕ್ಳು ಹೆಡ್ಡಾಡ್ತಾರ
ಹ್ಮ ಹ್ಮ್
ಉಡಕ್ಕಿ ಹಾಕೊಂತಾರ ಉಡಕ್ಕಿ ಹಾಕಿಸಕೊಂತಾರ ಜೋಳರ ಅಕ್ಕೆರ ಗೋದೆರ ಹೊಟ್ಟವ್ರ ಮನ್ಯಾಗ ಏನಿರ್ತದ ಅದನ್ನ ಹಾಕೋದು
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾಕಿ ಅಲ್ಲಿ ಹೊಲ್ದ ಹೊಲ್ದಾಗಯ್ತದ ಗುಡಿ
ಯಾ ಗುಡಿ ಪೀಳಕಮ್ಮ ದೇವ ತಾಯಿ ದೇವಿ ಹಾ ದೇವಿ ಹ್ಮ
ಹಾಕಿದ್ ನಿನ್ನೆ ಜಾತ್ರೆ ಮಾಡಿದ್ರ ಅಲ್ಲಿ ಸ್ಪೆಷಲ್ ಏನಂದ್ರ ಜೋಳದ ಮುದ್ದಿ ಸಾಂಬಾರ ಮಾಡ್ತಾರ
ಪ್ರಸಾಾದಕ್ಕ
ಹಾ
ಹ್ಮ್ ಅಲ್ಲ ಇದು ಹ್ಮ್ ಇ್ ಉಡಾಕ್ಕಿ ಹಾಕ್ಲಿ ಹ್ಮ್
ಉಡಕ್ಕೆ ಹಾಕ್ತಾರಲ್ಲಾ ಅದನ್ನೆಲ್ಲಾ ಒಂದ್ ಕಡೆ ಕೂಡ್ ಹಾಕ್ತಾರ
ಹ್ಮ್
ಕೂಡಿ ಹಾಕಿ ಎಲ್ಲ ಊರ್ ತುಂಬಾ ಡಕೆ ಹಾಕ್ಸ್ಕೊಂಡು ಒಂದೊಂದ್ ಕಡೆ ಹೋಗಿ ಜೋಳ ಬೇರೆ ಗೋಧಿ ಬೇರೆ ಅಕ್ಕಿ ಬೇರೆ ಬೇರೆ ತಗೋ ಹಾಕ್ತಾರಲ
ಹ್ಮ್
ಹಾಕಿ ಬರ ಜೋಳನ ಅಷ್ಟೇ ಹಿಟ್ಟು ಬೀಸ್ಕೊಂಡ್ ಬರ್ತಾರ ಇವೆಲ್ಲಾ ಗೋಧಿ ಅಕ್ಕಿ ಮಾರಿ ಜೋಳ ತಗೊಂತಾರೆ ಹ್ಮ್
ಹಾಕಿದ್ದನ್ನ ಇದು ಮಾಡ್ತಾರೆ
ಹ್ಮ್ ಅಕ್ಕಿ ಗೋಧಿ ಅವನೆಲ್ಲಾ ಮಾರಿ ಜೋಳ ತಗೊಂತಾರ ಜೋಳ
ಅದೇ ಹಡಕ್ಕಿ ಹಾಕಿದ್ದನೇ ಮಾರ್ತಾರ ಮಾರಿ ಜೋಳ ತಗೋತಾರ ಅದು ಇದ್ರಲನೆ ಮುದ್ದಿ ಮಾಡ್ತಾರ ಹ್ಮ್ ಹಾ್ ಹಾ್ ಹಾ
ಗಿರಣಿಗೆ ಹಿಟ್ಟ ಹಾಕ್ಸ್ಕೊಂಡ್ ಬರ್ತಾರ ಜೋಳದಿಟ್ಟ ಮುದ್ದಿ ಸಾಂಬಾರು ಮಾಡ್ತಾರ
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ ಸಾಂಬಾರಿಗೆ ನೀವು ಹಾಕಿದ್ದ ಬೆಳೆನೇ ನ
ಬಳಿ ಏನ್ ಹಾಕಲ್ಲ ಬರ ಎಂತ ಕಾಯ್ ಪಲ್ೆ ಸಾಂಬಾರ್ು ಇತ್ತತಿ ಜೋಳದಿಟ್ಟಚ್ಚೆ ಮಾಡ್ತಾರ ಅಗನ ಸಾಂಬಾರ್ ಹ್ಮ್ ಬಾರಿ ಟೇಸ್ಟ್ ಆಗಿರ್ತದ ಮತ್ತ ಅದು ಪೂಜೆ ಹ್ಮ ಪ್ರಸಾದಕ್ಕೆಷ್ಟೇ ಅದು ಪೂೆ ಂದ್ರೆ ಹಿಂಗ ಜೋಗಮ ಗಳು ಹಿಂಗ ಇದು ಜೋಗಮ್ಗಳು ಬರ್ತಿರ್ತಾರಲ್ಲ ಮಾ ಆಡ್ಡಾಡ್ತರ್ತಾರಲ್ಲಾ ಹಿಂಗ ಹ ಪಡ್ಲ ಅಡ್ಲಕ್ಕ ಮಡ್ಲಕ್ಕಿ ತುಂಬಂತೆ ಪಡ್ಲಕ್ಕಿ ಅ ಏನ ತುಂಬ ಲ್ಲ ಬಿ ಹ ಅಂತ ಹಂಗ ಜೋಗಮ್ಗಳು ಎಲ್ಲಾರೂ ಕೂಡಿರ್ತಾರ ಅಲ್ಲಿ ದೇವಸ್ಥಾನ ಮುಂದೆ ಹಾ ಗುಡಿ ಕಡೆ ದೇವಸ್ಥ ತನ ಮುಂದೆಲ್ಲಾ. ಕುಡತಾರ ಊರನ್ ಜನ ಎಲ್ಲಾ ಹೊಕ್ಕದಲ್ಲಿ ಅವ್ರೆಲ್ಲಾ ಕೂಡಿಂದ ಪೂಜೆ ಇಲ್ಲಿ ಗಂಗ ಸ್ಥಳಕ್ ಬರ್ತಾರಿಲ್ಲಿ ನಮ್ಮೂರಗ ಒಂದು ದೊಡ್ಡದದ್ದು ಮೊದಲಿಂದ ಒಂದ್ ದೊಡ್ಡ ಇರು ಇರುಬಾಯಿ ಅಂತ ಇಐತದ
ಬಾವ್ಯಾ
ಹೂ ಅದಕ್ಕ ಹಿ ಹಿರ್ಬಾಯಿ ಅಂತರ ಹಿರ್ಬಾಯಿ
ಹಿರ್ಬಾಯ ಹ
ಬಾಯಿಗೆ ಹೋಗಿ ಗಂಗಾಸ್ಥಳಕ್ಕ ಹೋಗಿ ಒಂದು ಮಣ್ಣಿನ ಬಿಂದಿಗೆ ಒಳಗ ನೀರ್ ತುಂಬ್ಕೊಂಡ್ ಹೋಗ್ತಾರ
ಮಣ್ಣಿನ್ ಬಿಂದಿಗೆ ಒಳಗ್ ನೀರ್ ತೊಂಬ್ಕೊಂಡ್ ಅದಕ್ ಒಕ್ಕರ್.
ಹಾ ಬರ್ತಾರ ಡೊಳ್ಳು ಡೊಳ್ಳು ಅದೆಲ್ಲ ಬಾರ್ಸ್ಕೊಂತ ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಅಲ್ಲಿ ಬಾವಿಗ್ ಹೋಕರ್ ಬಾವಿಗ ಹೋಗಿ ಒಂದ್ ಕೊಡ ಬಿಂದಗಿ ಮಣ್ಣಿನ ಬಿಂದಗಿಲೆೇ ನೀರ್ ತುಂಬ್ಕೊಂಡ್ ಬರ್ತಾರ ಮಣ್ಣಿನ್ ಬಿಂದ್ಯಾಗ್ ನೀ ತುಂಬಕೊಂಡು ಆ ದೇವಸ್ಥಾನಕ್ ಹೊಕ್ಕರಲ್ಲಿ ಬಾರಸ್ಕೊಂತ ಊದ್ಕೊಂತ ಬರೇ ಡೊಳ್ಳು ಹೂ ಹೊಕ್ಕರಲ್ಲ ಮುಗಿಂದ ಎಲ್ಲಾ ಜೋಗಮ್ಗಳು ಬಂದಿರ್ತಾರಲ್ಲ ಅವ್ರು
ಹೂ
ಅವ್ರೆಲ್ಲಾ ಅದು ಏನ್ ಹಡ್ಲಿಗಿ ತುಂಬ್ತಾರಲ್ಲಾ
ಹೂ
ಅವ್ರಲ್ಲಾ ಅಡ್ಲಿಗಿ ಎಲ್ಲಾ ಇಟ್ಟಿರ್ತಾರಲ್ಲಾ ಅದಕ್ಕೆಲ್ಲಾ ಮೊದಲ್ ಮುದ್ದಿ ಪ್ರಸಾದ ಇಡ್ತಾರ
ಹು ಹು ಹು
ಆ ದೇವಿ ಪೂಜೆ ಮಾಡ್ಕ್ಸೆಸಿಂದ ಅದೆಲ್ಲಾ ಅಡ್ಲಿಗಿ ಮುದ್ದಿ ಇಟ್ಟು ಮುದ್ದಿ ಒಂದ್ ಬಟ್ಟೆಲ್ ಒಳಗ್ ಸಾರು ಮುದ್ದಿ ಇಡ್ತಾರ ಅದಕ್ ಹ್ಮ್ ದೇ ಹ್ಮ್ ಮತ್ತೆ ಅದು ಹಡ್ಲಿಗಿ ತುಂಬೇಕ್
ತುಂಬಿ ಹ ಹ
ಬಾಳ್ ಮಂದಿ ಬಂದಿರ್ತಾರಲ್ಲಿ ಜೋಗಮ್ಗಳು
ಹ ಹ ಹ
ತುಂಬೇಕಲ
ಹುಹು
ನೀ ಸಾವಾರ ತುಂಬತಾರ ಎಡಿ ಮಾಡಿ ಅವ್ರಗೆಲ್ಲಾ ಜೋಗವ್ವ ಗಳಿಗೆ ಅಡಗೆ ಮಾಡಿಂದ ಆಮೇಲಿ ಒಬ್ಬರು ಇಲ್ಲಿ ಮುಸ್ಲಿಮ್ಸ್ ಅಜ್ಜಿ ಅದಾರ ಆ ಅಜ್ಜಿ ಜೀರ್ಗಿ ಅದು ದೀವಿ ಬರ್ತದ ಮೈಮ್ಯಾಗ ಮಳಿ ಹಾಕೊಡೊ ಏನ್ ಇಲ್ಲೊ ಅಂತ ಹೂ
ಹು
ಬರ್ತದ ಬಂದುಳೆನೆ ಅವ್ರು ಹೇಳಳ್ಕಿ ಹೇಳ್ತಾರ ಮಳಿ ಹಾಕ್ ಕದೋನಿಲ್ಲತೀಳಿ
ಹೋಯ್ ಪೂಜೆ ಎಲ್ಲ ಆಗಿಂದ ಹ್ಮ್ ಏನ್ ಹೇಳಿದ್ರು
ಆಗ್ತದಂತದ ಅದು ಆಗ್ತದ ಅಂತ ಹೇಳ್ಯಾರವ ಏನ್ ಗಾಳಿನೇ ಬಿಸಾಕತ್ಬಿತೈತಿ
ಹು ಹು ವಟ್ಟ್ ಅವ್ರ ಮಾತ್ರ ಆಗ್ತದಂತ ಹೇಳಾರೆ ಮಿ
ತದಂತ ಹೇಳ್ಯಾರ ಹಿಂಗ ನಮ್ ಸಮಸ್ಯೆಗಳು ಏನಾರ ಕೇಳ ಹೇಳ್ತಾರ ಅವ್ರು
ಆ ಟೈಮ್ ಒಳಗ್ ದೇವ್ರು
ಹ್ಮ್ ಹ್ಮ್ ಹ್ಮ್ ಆ ಟೈಮ್ ಒಳಗ ಹೇಳ್ತಾರ್ ಮುದ್ದಿ ಸಾಂಬಾರು ಎಲ್ಲ ದೇವಸ್ಥಾನಕ್ಕ ಮಾಡಿ
ಹ್ಮ್ ಹ್ಮ್ ಹ್ಮ್
ಮಾಡಗ ಮಾಡಿಂದ ಎಲ್ಲಾ ಎಡಿ ಹಿಡ್ದಿಂದ ಆಮೇಲೆ ಒಂದ ಒಂದ್ ಹತ್ತು ಹತ್ತು ಹದಿನೈದು ನಿಮಿಷ ಡೊಳ್ಳು ಬರೆಸ್ತಾರ ಪೂಜೆ ಮಗಾಗ
ಹ್ಮ್ ಹ್ಮ್ ಆ ಟೈಮ್ಗೆ ಬರ್ತಾಳೆ ನಡ್ದೀವಿ
ಡೋಳ್ಳು ಬಾರಸತಿ ಇರ್ತಾಳರಲ್ಲ ಡೋಳ್ಳು ಬರ್ಸಾಗ ಬಂದ್ಬಿಡ್ತಾರ ಒಬ್ಬೊಬ್ಬರು ಮೈಯಗ ಬರ್ತದ ದೇವ್ರಿ ದೇವತಿ ಬರ್ತಿರ್ತಾರ ಒಬ್ಬೊಬ್ಬ್ರ ಮಯ್ಯಾಗ ಅವರು ಕುಣಿಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರ
ಎಲ್ಲಾರೂ ಒಟ್ಟ ಆ ಅಮ್ಮನ್ ಬಿಟ್ಟ ಮತ್ತೆ ಬೇರೆ ಅಮ್ಮನ ಜೊತೆ ಅಮ್ಮನ್ ಮೈ ಮ್ಯಾಗ ಬರ್ತತ್ತು
ಹ್ಮ ಬರ್ತದೆ ಎಲ್ಲಮ್ಮ ಎಲ್ಲಮ್ಮ ತಿಳ್ ಬಂದಿರ್ತ ಎಲ್ಲಮ್ಮ ಹ್ಮ್ ಕುಗ್ಯಾಕ್ ಚಲೋ ಹಾ ಜೋಗಮ್ ಗೋಳಗಿ ಎಲ್ಲಾ ಮಾಡ ತದಲ್ಲ ಎಲ್ಲ ಮಾಗ ಬಂದಿರ್ತಾರ ಮೈಮಾಗ ಆ ಡೊಳ್ಳನ್ ಶಬ್ದ ಕೇಳ ಕುಣಿಲಿ ಸ್ಟಾರ್ಟ್ ಮಾಡ್ಬಿಡ್ತಾರ
ಓ ಹೋ ಹೋ ಹ
ಹ್ಮ್ ಮತ್ತ ಅವ್ರಗ ಒಂದಿಷ್ಟು ಭಂಡಾರ ಹಚ್ಚಿ ನಿಂಬೆಹಣ್ಣ ಹೋಳಿ ಹೋಗದು ಆ ಮುಂದ ಒಂದ್ ಸ್ವಲ್ಪ ಭಾಂಡಾರ ಹಚ್ಚಿದ್ರೆ ಮತ್ತೊಂದ್ ಸ್ವಲ್ಪ ಕೂಲ್ ಹಾಕ್ಕರ ಅವರು
ಕೋಲಕ್ಕರ್ ಹಾ ಹಾ ಹಾ ಈಗಏನ್ ಮಳೆ ಆಗದಾನ ಮತ್ತ
ಮಳಿ ಇಲ್ಲಂಬರೀ ಈಗ ಗಾಳಿನೇ ಬಿಸಾಕತಿನಿ ನಿನ್ನೆ ಮಧ್ಯಾಹ್ನ ಒಂದ ನಾಲ್ಕನ ಅಷ್ಟೇ ಹ್ಮ್ ಒಂದು ನಾಲ್ಕನೇ ಅಷ್ಟೇ ಬಂತು
ಹ್ಮ್ ಹ್ಮ್ ಇವೆಲ್ಲ ನಂಬಬೇಕು ಮೂಡ್ ನಂಬಿಕೆ ನ್ಬೇಕು ನಂಬಕ ಬದಣ
ಏನು ನಂಬಕೆ ರೈತರು ನಂಬಕೆದು
ಹ್ಮ್
ರೈತರು ನಂಬಕಿದ್ದವಿ ಮಾಡಿದ್ರ ಆಗ್ತದ ಅನ್ನೋದು ನಂಬಿಕೆ ಹ್ಮ್
ಇ ಜೋಳತ್ತ ಇದು ಜ
ಮುದ್ದಿ ಹಾ ಎಲ್ಲಾರೂ ಇಡೀ ಇಡೀ ಊರಾಗ ಬಂದ್ ಎಲ್ಲಾರು ಹೋಗಿರ್ತಾರಜ ತೋಡ್ದಾಗೈತೆ ಬಲ ಇಲ್ಲ ಇಲ್ಲ ಮಾಡ್ರಿ ತರಾ ಮಾಡತಾರ ಮಾಡ್ತಾರ ಮಾಡ್ತಾರ
ಮಾಡ್ತಾರೆ
ಹ್ಮ್
ಹ್ಮ್ ಹ್ಮ್
ಅಕೆ ಎಡಿ ನಾವವು ಒಯ್ಬೇಕಾದ್ರ ಮೊಸರನ್ನ ತನ ಉಂಟ ಬಿ
ಹ್ಮ್ ಹ್ಮ್ ಹ್ಮ್
ಇಲ್ಲ ಒಯ್ಲಿಕ್ ನಾವ್ ಎಡಿಯದ ಒಯ್ಲಿಕ್ಕ ಅಂದ್ರೆ ಕಾಯಿಯದ ಒಡ್ಸ್ಕೊಂಡ್ ಬಂದ್ಬಿಡು
ಹ್ಮ್ಅದೇನ್ ಆ ಟೈಮ್ಗ ಅಷ್ಟ ಪೂಜೆ ಮಾಡ್ತ ತಾರ ದೇವಿನ ಯಾವಾಗ ಪೂಜೆ ಮಾಡ್ತಿರ್ತಾರ ಎಲ್ಲ ತೋಡ್ದಾಗ ಆಯ್ತಂದ್ರ
ಅವ್ರ ಹೊಲ್ದಾಗೈತಲ್ಲ ಅವ ಹೊಲ್ದವ್ರ ಮಾಡ್ತಾರ ಪೂಜೆ ಇದು ಊರ್ ಹೊತ್ತಲಿಂದ ಇದು
ಹ್ಮ್ ಹ್ಮ್ ಹ್ಮ
ಊರ್ ಹೊತ್ತಿಲಿಂದ ದೈದವರು ಕೂಡಿ ಮಾಡಿದ್ದಿದಿಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ್ ಅಂದ್ರೆ ದೇವಿಿಗೆ ಒಂದ್ ಸ್ವಲ್ಪ ಮಾಡಿದ್ರೆ ಮಳೆ ಬರ್ತದ ಅನ್ನೋದು ನಂಬಿಕೆ ಅವ್ರರಿಗೆ ಹ್ಮ್ ಆದ್ರೂ ಆಗ್ಲಿಲ್ಲ ಒಳೆ ನಿನ್ನೆ ಒಂದ ನಾಲ್ಕ್ ಕಿ ಬಂತು ಏನ್ ಮಳೆ ಮೇಲ್ ಬರ
ಯಾವಾಗ ಅಕೇತ್ಂತಾರ ಏನ್ ಹಾಕ್ಕದಂತಾರ
ಆಗ್ತದಂತ ಹೇಳ್ತಾರ ಆಗ್ತದ ಆಗ್ತದಂತಾರ ಇಂತ ಟೈಮ್ಕ ಇಂಂತದಂತ ನ ಹೇಳಲ್ಲ
ಆಕ್ಕತಿ ಸಂಪೂರ್ಣ ಮಳಿ ಹಾ ಅವ್ರೇನು ಮಳಿ ಐತಿ ಮಳಿ ಆಗ್ಲಿಕ್ಕಂದ್ರ್ರೆ ನೀವ ನ್ ಸಾಯ್ತಿೀರನು ನೀವ್ ಆರಾಮ ಇರ್ತೀರಿ ಮಳಿ ತಗೊಂಡ್ ಏನ್ ಮಾಡ್ತೀರಿ ಅಂತ
ಅಂದ್ರೆ
ಹ್ಮ್
ಹ್ಮ್ ಹ್ಮ್
ಬದಕೊಂಡ್ ಬರ್ಕೇತಿೀರಿ
ಹ್ಮ್ ಹ್ಮ್
ಹ್ಮ್
ಆಗ್ಬಹುದು ಅದು ಮುಂಚೆ ಇದ್ದಿದ್ದಿಲ್ಲಂತ ಆ ಮಳಿ
ಹ್ಮ್
ಆ ಇವನ್ ಹಿಂಗಂತಾರ ಸೈಂಟಿಫಿಕಲ್ಲಿ ಕೇಳಿದ್ರೆ ಅವನ ಮನ್ಸು ಸುನ್ದು ಹವ ಇರ್ತದಲ್ಲ ಅದು ದಾಟ ಹೋಗಿತ್ತಂತ
ಹ್ಮ
ಹಾ ಭಾರತ ಬಿಟ್ಟು ಬೇರೆ ಕಡೆ ಹೋಗಿತ್ತಂತದ ಅದು ಸಮುದ್ರದ ಇದ್ರಂದ ಅನೆಗಳೆಲ್ಲ ಇ ಆಗ ಮನ್ಸೂನ್ ಮೋಡ್ಗಳ ಅಕ್ಕ ಲ ಆ ಮೋಡ ಭಾರತ ಬಿಟ್ಟ ಹೋಗಿತ್ತಂತ
ಹ್ಮ್
ಅದಕ್ಕೆ ಅರವತ್ನಾಲ್ಕು ಪರ್ಸೆಂಟೇಜ ಎಲ್ಲ ಮಳೆ ಆಾಗಲ್ಲ ಅಂತ ಹೇಳಿದರು ಆಮೇಲೆ ಒಂದ ಇಷ್ಟು ಜಾಗಗಳ ಮಾತ್ರ ಒಂದಿಷ್ಟು ಜಿಲ್ಲೆಗಳ ಕರ್ನಾಟಕದ
ಹ್ಮ್
ಕರ್ನಾಟಕದೊಳಗತ್ತ ಇದು ಒಂದಿಷ್ಟ ಸ್ಟೇಟ್ ಒಳಗ ರಾಜ್ಯದಾಗ ಮಳೆ ಆಗ್ತದ ಭಾರತದಾಗ ಅಂತ ಹೇಳಿ ಈ ಒಂದು ನಾಲ್ಕು ದಿನ ಆತ್ ನೋಡ ಮತ್ತದು ಮನ್ಸೂನ್ ಮನ್ಸೂನ್ದವಲ್ಲ ಇನ ಅಾವಲ್ಲಾ ಅ್ ಬರ್ತ ಬಂದಾವ ವಾಪಸ್ ಸೊ ಮಳಿ ಆಗ್ತದ ಒಂದು ವಾರದಾಗ
ಈ ಇಪ್ಪತ್ನಾಕಲಂದ ಚಲುುವ ಆಗ್ತವ ಅಂತಂತಿದ್ರವ
ಹೌದೌದು
ಇವತ್ತರಲಂದ ಇಪ್ಪತ್ ನಾಲ್ಕರಂದ ಚಾ ಆಗ್ತದ ಮಳಿ ಅಂತ ಕೇಳ್ತಿದ್ರು ವಾರ್ತದಳಗೆಲ್ಲ
ಹೌದೌದು ಈ ಕಡ ಎಲ್ಲ ಆಗೇತಿ ನಾವಿರು ಕಡೆ ನಾವ್ ಇರುವ ಕಡೆ ಹ್ಮ್ ನಾವ ಇರ ಕಡೆ ಇದ್ರ ಕಡೆ ಆದ್ರೆ ಧ ಧಾರವಾಡ ಆದ್ರೆ ಹುಬ್ಳಗಿನ ಮಳಿ ಮತ್ತ ತಮ್ಮ ಪಾವ ಬಿಟ್ಟತ್ತೆ ಹ್ಮ್ ಧಾರವಾಡ ಇ ಕಡೆ ಬೆಲ್ಗಾಮ್ ಸೈಡ್ ಎಲ್ಲ ಫುಲ್ ಕೋಲ್ಡ್ ತಂಪಂದ್ರೆ ತಂಪೈತ್ ನೋಡಿ ಪ್ರೆಸೆಂಟ್
ನೋಡಲ್ಲ ಈ ಕಡೆ ಎಲ್ಲಾ ಇಲ್ಲ ಬರಿೀ ಭಯಂಕರ ಬಿಸಿಲು ಗಾಳಿ
ನಿನ್ನೆ ಒಂದು ಈಕ್ ಲೆಕ್ಕಕ್ ಬಿಸಿಲ ಇತ್ತು ಇವತ್ತ ಅಷ್ಟು ಬಿಸಲಿಲ್ಲ
ಗಾಳಿನೇ ಗಾಳಿ ಗಾಳಿ ಬಿ ಸಾಕತ್ಬಟ್ಟೈತ್ವಾ ಇಲ್ಲಿ
ಹ್ಮ್ ಇಲ್ಲಿ ಕೆಟ್ಟ ಗಾಳಿ ತಂಪ ಅಂದ್ರ ತಂಪು ಗಾಳಿ ಐತಿ ಅದ್ರ ಜೊತೆ ತ್ತಗ ಅದು ಮಳಿ ಸಣ್ಣಾಗಿ ಜಿನಿ ಜಿನಿ ಜಿನಿ
ಹೌದಲ್ಲ
ಹ್ಮ್
ನೋಡಾಲಲ್ಲಿ ಇಲ್ಲೆಲ್ಲಾ ದೇವ್ರದೆಲ್ಲಾ ಮಾಡ್ಯಾರವ ಇದಗೇನು
ಅಲ್ಲಿ ಅಂದ್ರ ದೇವ್ರ್ದ ಮಾಡಿದ್ರೆ ಆ ಊರಿಂದ ಹೇಳ್ತಾರ ನೋದ
ಎಲ್ಲಾ ಎಲ್ಲಾ ಕಡೆನೂ ಆಗ್ತದಂತ ಹೇಳ್ತಾರ
ಹಾ ಅಲ್ಲ ಸ್ವಸ್ವಿಕಾರ್ ನೀವ್ ಆ ದೇವ ಹಾಕ್ಬೇಕಂತ ಹೇಳಿ ಪೂಜೆ ಮಾಡಿರ್ತೀರಿ ನ ಅಂದೆ
ಏನ್ ಹಂಗೇನಿಲ್ಲತ್ ನಮ್ಮೂಊರಾಗಂತ ಏನಲ್ಲ ಎಲ್ಲಾ ಕಡೆನೂ ಆಯಲೆ ಅಂತ ಮಾಡಿರ್ತಾರ